ನಮ್ದ. ಹಲೋ ಹಾ ಕೇಳ್ಸ್ತೀದೆಯಾ. ಹಾ ಕೇಳಿಸ್ತೀದೆ ಅನಿತಾ ಏನ್ ಮಾಡ್ ಏನಿಲ್ಲಾ ನೋಡಿ ಕೂತ್ಕೊಂಡಿದ್ದೆ ನನ್ ಮಗನ ಎತ್ಕೊಂಡು.
ಹೌದಾ ನಾನು ಸುಮ್ಮ್ನೆ ಇದ್ದೀನಕ್ಕ.
ಟೀ ಆಯ್ತಾ.
ಆಯ್ತಕ್ಕ ನಿಮ್ದ್ ಆಯ್ತಾ ನಿಮ್ ಕುಟುಂಬದವರೆಲ್ಲಾ ಚೆನ್ನಾಗಿದಾರ.
ಹ್ಮ್ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಲ್ಲಿ ಹೇಗಿದ್ದಾರೆ ಮತ್ತೆ ಊರಿಗೆ ಹೋಗಿದ್ದೀರಾ. ಫ್ಯಾಮಿಲಿ ಎಲ್ರು ಚೆನ್ನಾಗಿದಾರ. ಅಪ್ಪ ಅಮ್ಮ ಮನೇಲ್ ಎಲ್ರೂ ಚೆನ್ನಾಗಿದಾರಾ.
ಹಾ ಎಲ್ರು ಚೆನ್ನಾಗಿದಾರಕ್ಕ ಅಲ್ ಎಲ್ರು ಚೆನ್ನಾಗಿದಾರ ಅಕ್ಕ.
ಹಾ ಎಲ್ರೂ ಆರಾಮಾಗಿದ್ದಾರೆ. ತಿಂಡಿ ಇವಾಗ ಏನು ಇಲ್ಲ ಮಧ್ಯಾಹ್ನ ಊಟ ಮಾಡಿದ್ವಿ.
ಹೌದಾ.
ಹ್ಮ್ ಹ್ಮ್ ರೈಸ್ ಸಾಂಬಾರ್ ಅಕ್ಕ ಊಟ ಮಾಡ ಊರಿಗ್ ಬಂದಿದ್ವಲ್ಲ ಏನ್ ಸ್ಪೆಷಲ್.
ಹಲೋ.
ಹ.
ಚಿಕನ್ ಮಾಡಿದ್ರ. ಹಾ ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂತೀರಾ.
ಹ ತಿಂತೇವಿ ನಾವು ನೀವು ತಿಂತೀರಾ.
ನಾನ್ ತಿನ್ನಲ್ಲ ಮನೆ ನಮ್ ಹಸ್ಬೆಂಡ್ ಅವರು ತಿಂತಾರೆ ಬಟ್ ನಾನ್ ತಿನ್ನಲ್ಲ. ಹ್ಮ್ ನನ್ ಹಾ ಅಯದಷ್ಟೆ ಎಗ್ ಅಷ್ಟೇ ತಿಂತೀ. ಇವತ್ತು ಸೂಲ್ಪರ್ ಊಟ ಆಗಿದೆ ಹಾಗಡ್ರೆ. ನೀ ಬಂದಿರೋದಕಿ ಮಾಡಿರ್ಬೇಕ ಅನ್ಸುತ್ತೆ ಅಲ್ವಾ ಮನೇಲಿ.
ಹಾ-
ನೀವು ಬಂದಿರೋದಕ್ಕೆ ಚಿಕನ್ ಮಾಡಿದಾರಾ ಸ್ಪೆಷಲ್ಲ.
ಹಂಗೇನಿಲ್ಲ ಮೊದ್ಲೆೇ ಮಾಡಿದ್ರು ನಾನ ಅದ್ ತಿಂದೆ ಅಷ್ಟೆ.
ಹ ಹೌದಾ.
ಹೌದಕ್ಕ.
ನಿಮ್ಗು ಪೀಗಿ ಊಟ ಮಾಡಿ ಮಾಡಿ ಬೇಜಾರಾಗಿರತ್ತೆ.
ನಾ ಇಲ್ಲೇ ಊಟ ಮಾಡಕ ಅದಕ್ಕೆ ಬಂದಿದೀನ್ ನನ್ ಊಟ ಮಾಡಕೆ.
ಹಾ ಅದೇ ಒಳ್ಳೇದಾಯ್ತು ಬಿಡಿ ಬಹಳ ದಿನ ಆಗಿತ್ತು ಅನ್ಸತ್ತೆ.
ಹೌದು ಒಂದ್ ತಿಂಗಳ ಮೇಲೆ ಆಗಿತ್ತಕ್ಕ.
ಹಮ್ಮಂದ್ ಕೈ ಇದೆ ನಿಮ್ಮಮ್ಮ ಏ ಮಾಡ್ತಾರಾ ಚಿಕನ್ ಅದೆಲ್ಲ ನಾನ್ ವೆಜ್ಜ್.
ಹಾ ನಾವ್ ತಿಂತೀವಕ್ಕ ಮಾಡ್ತಾರಮ್ಮ.
ಹಾ ಅದೇ.
ಹೌದು ನೀವು ಮಾಂಸಾಹಾರಿ ತಿನ್ನಲ್ಲ ಅಲ್ವಾ ನೀವು್ ಸಸ್ಯಾಹಾರಿ ಅಷ್ಟೇ.
ಹಾ ನಾನ್ ವೆಜ್ ತಿನ್ನಲ್ಲ ಯಾವ್ ಊಟ ಇಷ್ಟ. ಸಸ್ಯಾಹಾರಿ ಅಲ್ಲಿ ಹಾಗಂತ ಇಲ್ಲ.
ಅದ ಯಾವ್ದಾದ್ರರು ಒಂದ್ ಇರ್ಬತ್ತಲ್ಲಾ ಇದ್ದ ಮಾಡ್ರೆ ರೊಟ್ಟಿ.
ಹ ರಟಿ ರೈಸ್ ತಿನ್ನಲ್ಲ. ಜಾಸ್ತಿ ರೊಟ್ಟಿ ಅದು ಮಾಡಿದ್ರೆ ಚಪ ಹಾ. ಹಾ ಹೋಗೋಗಣ ಹಾ.
ಕುಟುಂಬದವರೆಲ್ಲ ಚೆನ್ನಾಗಿದ್ದಾರೆ ಅಕ್ಕ ಏನ್ ಮಾಡ್ಸಿದಿದ್ದಾರೆ.
ಎಲ್ರುೂ ಚೆನ್ನಾಗಿದೆ . ಮತ್ತೆ ಮಾವ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ. ನಾನ ಕುೂತ್ಕೊಂಡವಿ ಕೆಲ್ಸ ಮಾಡ್ಬಿಟ್ಟು. ಹೌದಾ. ಮತ್ತೆ ನಿಮ್ಮೂಊರಲ್ಲಿ ಹೊಂತಲ್ಲಿ ಎಲ್ಲಾ ವ್ಯವಸಾಯ ಚೆನ್ನಾಗಿದೆ ಮಳೆ ಹೇಗಿದೆ ನಿಮ್ಮೂಊರಲ್ಲಿ. ಮಳೆ ಇಲ್ಲೇ ನಿಗಾ ಕ ಇಲ್ಲ ಬಿಸಿಲು ಬರ್ತಾ ಇದೆ. ಬಿಸಲ ನೋಡಿಲ್ಲ ಇಲ್ಲಿ ಬಿಸಿಲು ಜಾಸ್ತಿ ಬರ್. ಹಾ ಮಳೆ ಇಲ್ವಾ ನಿಮ್ಮ್ೂಊರಲ್ಲಿ.
ಇಲ್ಲ ಮಳೆನೇ ಇಲ್ಲ ಅಕ್ಕ.
ಹಾ ಇಲ್ಲಿ ಹಾಗೆ ಆಗಿದೆ ಮಳೆನೇ ಇಲ್ಲ ಯಾಕು. ಇವತ್ತಂತೂ ಸು ತುಂಬಾ ಬಿಸ್ಲು ಬರ್ತಾ ಇದೆ. ಹೌದು ಯಾಕೋ ಇವತ್ತು ಎಲ್ಲಾ ಕಡೆ ಬಿಸ್ಲಿದೆ ಅನ್ಸತಿ.
ಹೌದ ಅನ್ಕೊಂತೀನಿ ನಾನು. ಮತ್ತೆ ನನ್ ಬೆಂಗ್ಳೂರಲ್ಲಿ ಬಿಸಲೇ ನೋಡಿರ್ಲಿಲ್ಲ ಇಷ್ಟು ಬಿಸಿ್ಲು ಕಾಣಸ್ಕೊತಿದೆ ಈಗ. ಹಾ ಬೆಂಗ್ಳೂರಲ್ಲಿ ಬರೀ ಚಳಿ ಚಳಿ ಚಳಿ.
ಹೌದು ಹೌದು. ಇಲ್ಲಿ ಸಿಕ್ಕಾಪಟ್ಟ ಬಿಸಿಲು ಹೌದು ಹ. ಇಲ್ಲೂ ಬಿಸಲಿದೆ. ಯಾವಬ್ಬ ಅಂದ್ರೆ ಯಾವಬ್ಬ ಬರ್ತಿರಕ್ಕ ಮತ್ತೆ ಈಗ ಈ ತಿಂಗ್ಲು ಗೋನ್ ಈ ತಿಂಗ್ಳು ಇಲ್ಲ ನೆಕ್ಸ್ಟ್ ಮಂದ್ ಜುಲೈ ಅಲ್ವಾ
ಹಾ ಅತ್ತೆ ಜುಲೈಯಲ್ಲಿ ಯಾವ ಒಬ್ಬ ಇದ ಅಕ್ಕ
ಗಣೇಶನ ಹಬ್ಬ ಇರುತ್ತೆ
ಹ ಜ ಆಗಸ್ಟ್ ಅಲ್ಲಲ್ಲ ಅಕ್ಕ
ಹಾ ಆಗಷ್ಟೆ
ಗಣೇಶ ಚತುರ್ಥಿ ಗೌರಿ ಗಣೇಶ ಚತುರ್ಥಿ ಹೌದು ಮತ್ತೆ ಸಂಕ್ರಾಂತಿ ಹಬ್ಬ ನೀವ್ ಮಾಡಿರ್ತಿ ಸಂಕ್ರಾಂತಿ ಹಬ್ಬ ಇದ್ಯಾ ಅಕ್ಕ ನಿಮ್ಗೆ ಹಬ್ಬಾಗಳು ಎಲ್ಲಾ ಅಂದ್ರೆ ಇತ್ತಾ ಸಂಕ್ರಾಂತಿ ಯುಗಾದಿ ಶ್ರೀರಾಮನವಮಿ ಶಿವರಾತ್ರಿ ಹ್ಮ ಇಂಥ ಎಲ್ಲಾ ಹಬ್ಬಗಳಿದ್ವ ನಿಮ್ಗೆ ಮಾಡ್ತೀರಾ ನೀವು ಅಂತ ಮಾಡ್ತೀರಾ ಏನೇನ್ ಮಾಡ್ತೀರಾ ಹಬ್ಬಕ್ಕೆ
ಗಾಡಿ ಮ್ಯಾಗ ಕರ್ಕೊಂಡ್ ಹೊಕ್ಕಿನಿ. ಹೌದಾ ಗಣೇಶ ಹಬ್ಬಕ್ ಏನೇನ್ ಮಾಡ್ತೀರಾ ಹ್ಮ ಮುಂದಿನ ತಿಂಗಳಲ್ಲಿ ಹಬ್ಬ ಬರುತ್ತೆ. ಹೌದ ಈ ಸರಿ ಹಬ್ಬ ಸ್ಟಾರ್ಟ್ ಆದ್ರೆ ಮುಗಿತು. ಒಂದು ಫೋರ್ ಫೈವ್ ಮಂತ್ವರೆಗೂ ಹಬ್ಬನೇ ಇರತ್ತೆ ಗಣೇಶ ಹಬ್ಬದಲ್ಲಿ ಏನ್ ಮಾಡ್ತೀರಾ ನೀವು ಮಾಡ್ತೀರಾ ಗಣೇಶ ಗಣೇಶನ ಕೂರುಸ್ತೀರಾ ನಿಮ್ಮನೇಲಿ ಗಣೇಶ್ ಕೂರ್ಸಲ್ಲ ಅಕ್ಕ ಅಂದ್ರೆ. ಏರಿಯಾದಲ್ ಕೂರಿಸ್ತೀರಾ ಹ ಹ ಊರಲ್ ಕೂರಿಸ್ತೀವ್ರಿ ಅಲ್ಲಿಗ್ ಹೋಗಿ ಪೂಜೆ ಮಾಡ್ಕೂಂಡ್ ಬರ್ತೀವಿ. ಹಾ ನಾವು ನಮ್ಮ್ ಮನೇಲ್ಲೇ ಕೂರಸ್ತೀವಿ ಐದ್ ದಿನವರ್ಗೂ ಹೌದಾ ಹಾ ಉಂಡಿ ಹಾ ಉಂಡಿಯದು
ಮತ್ತೆ ಕೆರೆಯಲ್ಲಿ ನೀವೇ ಹಾಕ್ತೀರಾ
ಹಾ ಅದ ಗಣೇಶಗ ಐ ತರದ ಉಂಡಿ ಅಲ್ವಾ
ಹಾ ಹೌದು
ಹ್ಮ ಉಂಡಿ ಕಡ್ತೀವಿ ಶೆಂಗ ಉಂಡಿ ಎಳ್ ಉಂಡಿ ಹಾ ಅದಕ್ಕ ಈ ತರ ಎಲ್ಲ ಹಾ ಉಂಡಿ ಬೇಕಿದ್ರ ಓ ಹೌದಾ ಗಣೇಶಗ ಐದ್ ತರದ ಉಂಡಿ ಕಡ್ತಾರೆ ನಮ್ ಸೈಡಲ್ಲಾ ಐದ್ ತರದ ಉಂಡಿ ಹಾ ಇಡ್ತೀರಾ ಗಣೇಶಂಗೆ ಹಾ ಮತ್ತೆ ಬೂಂದೇ ಉಂಡಿ ಈ ತರ ಯಾವ್ದಾದ್ರರು ಇರತ್ತಲ್ಲಾ ಎಳ್ಳುಂಡಿ ಅಳ್ಳಟ್ಟ ಉಂಡಿ ಶೇಂಗ ಉಂಡಿ ಈ ತರ ಎಲ್ಲಾ ಐತರದ್ದು ಉಂಡಿ ಕಟ್ಬಿಟ್ಟು ದೇವರ್ ಮುಂದೆ ಇಡ್ತಾರೆ ಐದು ದಿನದವರೆಗೂ ಪೂಜೆ ಹಾ ಡೈಲಿ ಪೂಜೆ ಮಾಡ್ತಾರೆ
ಹೌದಾ ಮತ್ತೆ ಡೈಲಿ ಐದು ಇದ ದಿನಾನೂ ಅದೇನು ಸ್ವೀಟ್ ಮಾಡ್ಬೇಕಲ್ಲ ಮನೆಯಲ್ಲಿ
ಹಾ ಏನಾದ್ರು ಸ್ವೀಟ್ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾರೆ
ಹೌದಾ
ಅದೇ ನಾನು ಕೇಳಿದ್ದೆ ಗಣೇಶ ಮನೆ ಗೌರಿ ಗಣೇಶ ಮನೆಯಲ್ಲ ಇದ್ರೆ ಪ್ರತಿ ದಿನಾನೂ ಸಿಹಿ ಮಾಡಿರ್ಬೇಕು ಮನೆಯಲ್ಲಿ ಅಂತ
ಹಾ ಏನಾದ್ರು ಸ್ವೀಟ್ ಮಾಡ್ಬೋದು ಅದೇ ಇದೆ ಅಂತ ಏನಲ್ಲಾ
ಮತ್ತೆ ಏನಾದ್ರು ಮಾಡ್ಬೇಕು ಮನೆ ಎಲ್ಲಾ ಅಂದ್ರೆ ಪ್ರತಿ ದಿನ ಒರಸ್ತ ಇರ್ಬೇಕು ಎಲ್ಲಾ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತ
ಹಾ ಪಾಯಡ ಅಷ್ಟೇ ಇರ್ತೀವಿ ನಾವು ಗಣೇಶನ್ ಕೂರಿಸಿ ಆಮೇಲೆ ವಿಸರ್ಜನೆ ಮಾಡ್ತೀವಿ ಐದ್ ದಿನ ಆದ್ಮೇಲೆ ಗಣೇಶನ್ ಕಲಸ ಹಾ ನಿಮ್ಮೂಊರಲ್ಲಿ ಮತ್ತೆ ಹೆಂಗ ಹೆಂಗ ಮಾಡ್ತಾರೆ ನನಗೆ ನಾಕ ಸಾವರ್ ರೂಪಾಯಿ ಕೇಳಿದ್ದೆ ಹು ಅಲ್ಲಿ ಹೇಗ್ ಮಾಡ್ತಾರೆ
ಅಂದ್ರೆ ನಾವ್ ಇಡಲ್ಲ ಅಲ್ಲ ಅಕ್ಕ ಮನೆಯಲ್ಲಿ ನಾವು ಗಣೇಶ ಗೌರಿನ ಅದು ಮನೆಯಲ್ಲಿ ನಾವ್ ಇಡಲ್ಲ ಹೊರ್ಗಡೆ ಹೋಗ ಹಾ ಹೌದು ಅಂದ್ರೆ ಹೊರ್ಗಡೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಲ್ಲಾ ಊರಲ್ಲಿ ಇಟ್ಟಿದ್ರೆ
ಹಾ ಹಾ
ಅವರು ಒಂದೊಂದ್ ದಿವ್ಸ ಅವತ್ತೇ ಕೆರಲ್ ಹಾಕ್ತಾರೆ ಮತ್ತೆ ಐದ್ ದಿವಸಕ್ಕೆ ಏಳ್ ದಿವಸಕ್ಕೆ ಒಂಬತ್ ದಿವ್ಸ ಹನ್ನೊಂದು ಹಿಂಗಲ್ಲ ಗೊತ್ತಲ್ವಾ ಹಂಗೆ ಅವರು ಅಷ್ಟ ಇಷ್ಟ ಪ್ರತಿದಿನಾನು ಪೂಜೆ ಮಾಡ್ತಾರೆ ಅಲ್ಲಿ ಇಟ್ಟ ಊರಲ್ಲಿ ಇಟ್ಟಿದ್ರುನು ಮತ್ತ ಮತ್ತೆ ಎಲ್ಲಾ ಹಾಡುಗಳಾಗ್ತಾರೆ ಗೊತ್ತ
ಹೌದು ಹಾಡ್ ಹಾಕಿ ಡಾನ್ಸ ಮಾಡ್ತಾರೆ ಎಲ್ಲಾ ಗಣೇಶನ ಕೂರಿಸಿ ಹುಬ್ಬಳಿಲಿ ಸಾಕ ಪಕ್ಕತ ಮಾಡ್ತಾರೆ ಹುಬ್ಬಳ್ಳಿಲಿ ಮರಾಠ ಗಲ್ಲಿ ಅಲ್ಲೆಲ್ಲಾ ಇಟ್ಟಿರ್ತಾರಲ್ಲ ಹಾ ಹಾ ಗಣೇಶನಾ ಮಹಾರಾಜ ಹಾ
ಹು ನುತ್ಯಾಯ
ಡಿಜೆ ಹಚ್ಬಿಟ್ಟು ಸಕ್ಕತ್ತಾಗಿ ಮಾಡ್ತಾರೆ ಒಂದೊಂದ್ ಏರಿಯಾ ಕಡೆ ಒಂದೊಂದ್ ಗಣೇಶ್ನ ಕೂರ್ಸಿರ್ತಾರಲ್ಲಾ ಒಬ್ಬೊ ಪ್ರಸಾದ ಮಾಡ್ತಾರೆ ತಾರೆ ವಾ ಗಿಚ್ಚು ಮಾಡ್ತಾ ಡಿ ಜೆ ಎಲ್ಲ ಹಚ್ಚಚ್ಬಿಟ್ಟು ಲಾಸ್ಟ್ನೇ ದಿನ ಹೋಗೋವಾಗಂತ ಅಂತು ಸಕ್ಕತ್ತಾಗಿರುತ್ತೆ ನೋಡಕ್ಕೆ
ಹೌದಾ ಮತ್ತೆ ಇದು ಅಷ್ಟೇ ಶ್ರೀರಾಮನವಮಿಯ ಅಲ್ಲಿ ಎಲ್ಲಿ ಪಾಣಕ ಪಾಣ್ಕ ಮತ್ತೆ ಬೇಳೆ ಹೆಸರ ಬೇಳೆ ಇವು ಪಾಣ್ಕ ಇವೆಲ್ಲಾ ಕೊಡ್ತಾರ ಅದು ಒಂಬತ್ ದಿವಸ ಮಾಡ್ತಾರೆ ನಿಮ್ಮ ಊರಲ್ಲಿ ಮಾಡ್ತಾರ ಅಕ್ಕ ಶ್ರೀರಾಮನ
ಹಾ ಮಾಡ್ತಾರೆ ಅದು
ಹಾ ಅ ಶ್ರೀರಾಮನವಮಿಯಲ್ಲಿ ಹಂಗ ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ. ನನ್ಗೆ ಇಷ್ಟ ಮತ್ತೆ ದೀಪಾವಳಿಗೆಲ್ಲ ಪಟಾಕಿಗಳು ಆದ್ರೂ ಭಯ ಆದ್ರೂ ಅಂದ್ರೆ ಇಷ್ಟ ಇಷ್ಟ ದೀಪಾವಳಿ ಎಲ್ಲ ದೀಪ ಹಚ್ಚೋದು
ನ ಅಲ್ವಾ ಇದಾದ್ರೆ ಗಣೇಶನ್ ಕೂರ್ಸಿದ ಫೈವ್ ಡೇಸ್ ನೈನ್ ಈ ತರ ಎಲ್ಲ ಶ್ರೀರಾಮನವಮಿ ಇದು ಯಲ್ಲ ಒಂಬ್ಬತ್ತ ದಿವ್ಸ ಒಂಬತ್ತು ದಿನ ಒಂದೊಂದು ದಿನ ನಂತರ ಕಲರ್ಸ್ ಹಾ ಇದು ಒಂದೇ ದಿನ ದೀಪಾವಳಿ ಆಗ್ಬಿಟ್ಟು ಒಂದೇ ದಿನಾ ಇದ್ರು
ಹೌದು ಚೆನ್ನಾಗಿ ಅಂದ್ರೆ ಪಟಾಕಿಯಲ್ಲಿ ಯಾವಾಗ ಹೊಡಿತಾ ಇರ್ತ ತರಲ್ಲ
ಹಾ ಅವತ್ತೊಂದಿನ ನೈಟ್ ಫುಲ್ ಪಟಾಕಿ ಹೊಡೆಯದು ಅವತ್ತೊಂದಿನ ಹಬ್ಬ ನೀವು ಅಮಾವಾಸ್ಸೆ ದಿನ ಮಾಡ್ತೀರಾ ದಿನ ಮಾಡ್ತೀರಾ ಪೂಜೆ ಮಾಡ್ತೀರಾ ದೀಪಾವಳಿಗೆ ಹಬ್ಬಾ ಏನೇನ್ ಮಾಡ್ತೀರಾ ಹೋಳ್ಗೆ ಕಡುಬು.
ಹಾ ಅವೆಲ್ಲಾ ಮಾಡ್ತಿವಕ್ಕ ಇವಾಗ ನೀವು ಅಮವಾಸ್ಯ ದಿನಾನ ಮ ಹ್ಮ್ ಆಮೇಲೆ ದಿನಾನ ಅಂತ ಕೇಳ್ತಿದ್ರಲ್ಲ ಅದ್ ನನಗ್ ಗೊತ್ತಿಲ್ಲ ಯಾಕಂದ್ರೆ ಇಷ್ಟವರೆಗೂ ನಾನ್ ನೋಡ್ಕೊಂಡಿಲ್ಲ ಅದನ್ನ ಅವಾವತ್ತು ಈ ಪೂಜಾ ಮಾಡ್ತೀವಿ ನಿಮ್ ಊರಲ್ಲಿ ಅಮವಾಸ್ಯ ದಿಸ ಮಾಡ್
ಹಾ ನಾವು ಕಡುಬು ಮಾಡ್ತೀವಿ ಹಾ ಹಾ ಪಾಡ್ನೆ ಅಂತಾರಲ್ಲ ಹಾಂ
ಹಾ ನನ್ಗ ಅದು ಗೊತ್ತಿಲ್ಲ ಅಷ್ಟು ಮತ್ ಮನೆಯಲ್ಲಿ ಯಾವಾಗ ಹಬ್ಬ ಮಾಡಿದ್ರೆ ಅವಾಗಿರೋದಷ್ಟೇ
ಹಾ ಹಾಗೆ ನಮ್ಮಊರಲ್ಲಿ ಅದೇ ಅಮವಾಸೆ ದಿನ ಮಾಡ್ತೀವಿ ನಾವು ಕಡುಬು ಅದು
ಹೌದಾ ಅವೆಲ್ಲ ಏನೇನ್ ಮಾಡ್ತೀರಾ ಅಕ್ಕ ಇವಾಗ. ಹಬ್ಬಕ್ಕೆ ಅದೆಲ್ಲಾ ಮಾಡ್ತೀರಾ.
ಹಾಂ ಅದು ನೈವೇದ್ಯಕ್ ಬೇಕಲ್ವಾ ದೇವ್ರಿಗೆ ಅದೆಲ್ಲಾ ಮಾಡ್ಬಿಟ್ಟು ನೈವ್ಯದ್ಯ ಮಾಡಿ ಪೂಜೆ ಮಾಡ್ಬಿಟ್ಟು ಸ್ವಾಮಿಯರು ಬಂದಿರ್ತಾರೆ ಅವರು ಹಾಡುವದು ಹೇಳ್ಬಿಟ್ಟು ಪೂಜೆ ಮಾಡ್ತ ಹ್ಮ
ಹಂಗಿದ್ರೆ ಒಳ್ಳೇದ್ ಬಿಡಿ ಅಕ್ಕ ನಮ್ಗೂ ಹಿಂಗೆ ಚೆನ್ನಾಗಿರುತ್ತೆ ಹಬ್ಬಕ್ಕೆ. ಮತ್ತೆ ಊರಿನ್ ಜಾತ್ರೆ ಇರುತ್ತಲ್ವಾ.
ಹಾಂ ಜಾತ್ರೆ ಎಲ್ಲ ಇರುತ್ತೆ
ನೀಕೆ ತಿನ್ನು ನೀಕೆ ತಿನ್ನು ಹ್ಮ್ ಜಾತ್ರೆ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ
ಹಾಂ ಚೆನ್ನಾಗಿರುತ್ತೆ ಜಾತ್ರೆ
ಇನ್ ಎನ್ನಕ್ಕ
ಓಕೆ ಬಾಯ್ ಅಪ್ಪಿ
ಹಾ ಸರಿಯು
ಹಾಂ